ನಮಸ್ಕಾರ
ಕಾರನು
ಏನು ಮಾಡ್ತಿದ್ದೀರಾ
ನಾನು ಸುಮ್ಮನೆ ಕುತಿರುವರುವೆ ನಿನು
ನಾನು ಅಷ್ಟೇ
ಹೌದೇ
ಹೌದು
ಹ್ಮ್ ಊಟ ಆಯಿತೆ
ಇಲ್ಲ ತಿಂಡಿ ಆಯ್ತು ಊಟ ಇನ್ನುೂ ಇಲ್ಲ
ತಿಂಡಿ ಏನ್ ತಿಂಡಿ ತಿಂದ್ರಿ
ಅವಲಕ್ಕಿ ಚಿತ್ರನ್ನ
ಹದ
ನೀವೇಏನು ತಿಂದ್ರಿ
ನಾನು ಚಿತ್ರಾನ್ನವನ್ನೇ ತಿಂದೆ
ಹಾ
ಹ್ಮ್ ಹ್ಮ್ ಪರೀಕ್ಷೆಗಳೆಲ್ಲ ಮುಗಿದಾವೆ
ಆ ಮುಗಿಯತು
ಹ್ಮ್ ಹೇಗೆ ಮಾಡಿದ್ದೀರಿ ಪರೀಕ್ಷೆಗಳಲ್ಲಿ
ಚೆನ್ನಾಗಿ ಬರ್ತಿದ್ದೇನೆ
ಹೌದ
ಹೌದು
ಎಷ್ಟು ವಿಷಯಗಳಿದ್ದವು ಪರೀಕ್ಷೆ ಬರೆಯೋದು ನಿಮ್ಮದು
ಆರು ಪರೀಕ್ಷೆಗಳು ಒಂದು ಅದು ಕೆಲಸ ಮಾಡಿ ಮತ್ತೆ ಪ್ರಶ್ನೆಗಳನ್ನು ಕೇಳುತ್ತಾರೆ
ಹೌದ ಆ ಪರೀಕ್ಷೆಗಳು ಚೆನ್ನಾಗಿ ಬರೆದರೆ
ಹಾ ಬರೆದಿದ್ದೇನೆ
ಹ್ಮ್ ಯಾವಾಗ ಮುಗೀತು ನಿಮಗೆ ಪರೀಕ್ಷೆಗಳು
ನನಗೆ ಸೋಮವಾರ ಮುಗಿಯಿತು ಇಪ್ಪತ್ತೆರಡು ಲ
ಹ್ಮ್
ಹ್ಮ್
ನಂತರ ಏನು ಮಾಡುತ್ತೀರಿ
ನಂತರ ನಾನು ವಿದ್ಯಾಭ್ಯಾಸ ನೋಡುತ್ತಿದ್ದೇನೆ ಕೆಲಸ ಸಿಕ್ಕರೆ ಅಲ್ಲಿ ಹೋಗುತ್ತೇನೆ ಹಾಗ ಹಾಗೆ
ವಿದ್ಯಾಭ್ಯಾಸವನ್ನು ಮಾಡುತ್ತೇರೆ ವಿದ್ಯೆ ನಿಮ್ಮ ಓದನ್ನು ಮುಂದುವಸುತ್ತಿದ್ದೀರಿಯೇ
ಹೌದು ಆದರೆ ನೋಡುತ್ತಿದ್ದೇವೆ ಮುಂದೆ ಕೆಲಸಕ್ಕೆ ಯಾವುದು ಸರಿ ಎಂದು
ಹ ಅದೇ ಕೆಲಸಗೆ ಹೋಗುದರಿ ನೀವುಗ ಕೆಲ ಹುಡುಗುದಿಲ್ಲವೇ
ಹ್ಮ ಕೆಲಸ ನೋಡುತ್ತಿದ್ದೇನೆ ಆದರೆ ಈ ಒಂದು ಎರಡು ನನಗೆ
ಆಗಲಿಲ್ಲ ಬೇರೆ ಕಡೆ ನೋಡುತ್ತೇನೆ
ಹೌದೇ ಹ್ಮ್ ಏನೋ ಒಂದು ಮಾಡಿಕೊಳ್ಳಿ ಜೀವನಕ್ಕೆ ನಮ್ಮದು ಪರೀಕ್ಷೆಗಳು ಮುಗಿತು ಈಗ ನಾನು ಕೆಲಸವನ್ನು ಹುಡುಕುತ್ತಿದ್ದೇನೆ ಅದು ಯಾವುಧೋ ಏನು
ಕೆಲಸಕ್ಕೆ ಹೋಗುವುದು ಅಂದರೆ
ಅ ಹೇಳುತ್ತಿಲ್ಲ ಈ ದೂರವಾಣಿಗಳಲ್ಲಿ ಕೆಲವೊಂದು ವ್ಯವಸ್ಥೆಗಳು ಇರುತ್ತದೆ ಅಲ್ಲವೇ ಕೆಲಸಕ್ಕಾಗಿ ಹಾ ಅದರಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸುತ್ತೇನೆ ಅಲ್ಲಿ ಹೋಗಿ ವಿಚಾರಿಸುವ ಅವರು ಕರೆಯನ್ನು ಮಾಡುತ್ತಾರೆ ಈ ಒಂದು ಜಾಗಕ್ಕೆ ಅಕ್ಕೆ ಬನ್ನಿ ಈ ತರ ಇದೆ ಅಂತ ಆಗ ಅಲ್ಲಿ ಹೋಗಿ ನೋಡಿಕೊಂಡು ಬರುತ್ತೇವೆ ಆದರೆ ನಾವು ಅರ್ಜಿ ಸಲ್ಲಿಸುವಾಗ ಇರುವಂತ ಮಾಹಿತಿ ಅಲ್ಲಿ
ಅಲ್ಲಿ ಹೋದಾಗ ಸಿಗುವುದಿಲ್ಲ ಅದು ನಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾಗಾಗಿ ಆತರ ಮಾಡುವುದು ಬೇಡ ನಾವಾಗಿ ನಾವೇ ಪ್ರತಿಯೊಂದು ಜನ ಜಾಗಕ್ಕೂ ಹೋಗಿ ಕೇಳೋಣ ಎಂದು ಅಂದುಕೊಂಡೆವು ಆದರೆ ಅದು ವರ್ ಹಾ ಅದೇ ಅದನು ಸರಿ ಹೊಂದಲಿಲ್ಲ ನಂತರ ಬೇರೆಯವರು ರು ಎಲ್ಲಾದರೂ ಕೆಲಸ ಮಾಡುತ್ತಿದ್ದೇರೆ ಎಂದು ತಿಳಿದುಕೊಂಡು ಅವರ ಮೇಲೆ ಅವರ ಒಂದು ಇದರಿಂದ ನಾವು ಹೋಗಬಹುದೇ ಆ ಸಲಹೆಯಿಂದ ಅವರು ನಮ್ಮನ್ನು ಕರೆದುಕೊಳ್ಳಬಹುದೇ ಎಂದು ಅಂದುಕೊಂಡೆವು ಹಾಗೆ ಹುಡುಗ ತಿದ್ದಾಗ ನನ್ನ ಗೆಳತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡು ತಿದಳ್ಳು ಅಲ್ಲಿ ಹೋಗಿ ವಿಚಾರಿಸಿ ಅವರು ನನಗೆ ನೀಡಿದ ಮಾಹಿತಿ ಸರಿಯಾಗಿ ನನಗೆ ನೀಡಲಿಲ್ಲ ನಾವು ಏನು
ನಿಮ್ಮ ಧ್ವನಿ ಕೇಳ್ ಆ ಹಾ ಹೇಳಿ
ಅಲ್ಲಿ ತಿಂಗಳಿಗೆ ಸಂಬಳ ಕೊಡುವುದಿಲ್ಲ
ಹ ಅದು ಹೇಗೆ ಅಂದರೆ ಜಮೀನನ್ನು ಮತ್ತೆ ಮನೆಯನ್ನು ಮಾರುವ ಕೆಲಸ ನಾವು ಯಾವುದಾದರೂ ಆತರ ಮನೆ ತೆಗೆದುಕೊಳ್ಳುವವರನ್ನು ಹುಡುಕಿಕೊಂಡು ಬರಬೇಕು ಅವರು ಮನೆ ತೆಗೆದುಕೊಳ್ಳುತ್ತ ಅದು ಅಲ್ಲ ಅವಾಗೂ ಕೊಡುದಿಲ್ಲ ಅವರು ಮನೆಯನ್ನ ನೋಡಬೇಕು ತೆಗೆದುಕೊಳ್ಳುವರು ಆ ಮನೆಯ ಆ ಜಾಗ ವನ್ನೆಲ್ಲಾ ನೋಡಿ ನಾನು ತೆಗೆದುಕೊಳ್ಳುತ್ತೇನೆ ಎಂದಾಗ ನಮಗೆ ಐದು ಸಾವಿರನು ಎಷ್ಟು ಹತ್ತು ಸಾವಿರನುೂ ಬರುತ್ತದೆ ಆ ನನ್ ನಂತರ ಅವರು ಅವರ ಆ ಜಮೀನನ್ನು ಅವರ ಹೆಸರಿಗೆ ಮಾರಿಸಿಕೊಳ್ಳುತ್ತಾರೆ ಅಲ್ಲವೇ ಆವಾಗ ನಮಗೆ ಒಂದು ಲಕ್ಷ ಬರುತ್ತದೆ ಅಲ್ಲಿವರೆಗೂ ಅಲ್ಲಿವರೆಗೂ ಯಾರು ಕಾಯತಾರೆ
ಹಾ ನಿಮ್ಮ ಹಿಂದೆ ಇದೆ ನೋಡಿ
ಅಲ್ಲಿವರೆಗೂ ಯಾರು ಕಾಯತಾರೆ
ಅದು ನಿಜಾನೆ
ಹ್ಮ್ ಹ್ಮ್
ಅದು ನಿಮಗೆ ಹೋಗುವ ಹೋಗಲು ಮತ್ತೆ ಬರಲು ಅಲ್ಲಿ ಹುಡುಕಿಕೊಂಡು ಹೋಗಲು ಅದಕ್ಕೆ ಎಲ್ಲ ಎಷ್ಟು ಖರ್ಚಾಗುತ್ತೆ ಅದಕ್ಕೆಲ್ಲ ಕೊಡಬೇಕಲ್ಲವಾ ಅಲ್ ಅವರು
ಹೌದು ನೋಡಿ ಹೇಗೆ ಮಾಡ ಅದು ಅಲ್ಲದ ಏನಾನಿರುದು ಇ ಈಗ ವಸತಿ ನಿಯಾಲಯದಲ್ಲಿ ನಾನು ಹೋಗುವ ಹೋಗುವ ಒಂದು ಕಂಪನಿ ಇರುವುದು ತುಂಬಾ ದೂರ ಮುಂಜಾನೆ ಬೇಗ ಎ ದು ಟಿಫನ್ ಇಲ್ಲ ಈ ಬಾಕ್ಸಿಗೆ
ಹಾ ಹೌದು
ಹ
ಗಂಟೆ
ಏಳುವರೆಗೆ ಇಲ್ಲಿ ಬಿಟ್ಟರೆ ಏನ
ನಿಮ್ಮ ಧ್ವನಿ ಬಿಟ್ಟು ಬಿಟ್ಟು ಬರುತ್ತಿದೆ
ಮ ಈಗ
ಹಾ ಕೇಳುತ್ತಿದೆ
ಹಾ ಅಲ್ಲೇ ಬಿಡುವುದು ಆರು ಗಂಟೆ ಆಗುತ್ತದೆ ಅದ ನಂತರ ಅಲ್ಲಿಂದ ಒಂದು ಜಾಗಕ್ಕೆ ಶಾಂತಿನಗರಿಗೆ ಬರಬೇಕು ಒಂದು ಬಸ್ಸಿನಲ್ಲಿ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತದೆ ಅಲ್ಲಿ ನಿಮಾನ್ಸ್ ನಿಮಾನ್ಸ್ ಇಿಂದ ಹಿಡಿದು
ಪತ್
ವೆಲ್ಸನ್ ಆ ವೆಲ್ಸನ್ ಗಾರ್ಡನ್ ಅಂತ ಒಂದು ಶಾಪ್ ಇದೆ ಅಲ್ಲಿವರೆಗೂ ಫುಲ್ಲು ಜಾಸ್ತಿ ಹೆವಿ ಟ್ರಾಫಿ ಆಗಿರುತ್ತದೆ ನಂತರ ಅಲ್ಲಿ ಬಂದು ಅಲ್ಲಿ ಬಸ್ನ್ನು ಬದಲಾಯಿಸಬೇಕು ನಾನು ಅಲ್ಲಿಂದ ಶಿವಾಜಿನಗರ ಬಸ್ ಅನ್ನು ಹತ್ತಿಕೊಳ್ಳಬೇಕು
ನೀವು ಬರೋಷ್ಟಲ್ಲೇ ಹತ್ತು ಗಂಟೆ ಮೇಲೆ ಆಗುತ್ತೆ
ಹ ಅಲ್ಲಿಂದ ಶಿವಾಜಿನಗರ ಬಂದ ಮೇಲೆ ಶಿವಾಜಿನಗರಂದ ಇನ್ನೊಂದು ಬಸ್ಸ ಅನ್ನು ಹತ್ತಬೇಕ ಕನನ್
ಹ ಅಲ್ಲಿಂದ ನಿಮ್ಮ ವಸತಿಗರು ಕೊಠಡಗೆ ಬರೋಷ್ಟು ಲ್ಲಿ ಒಂದು ದಿನ ಎರಡು ದಿನ ಅಂದರೆ ಏನುೋ ಅನ್ನಬಹುದು ದಿನ ಅಂದರೆ ಆಗುವುದಿಲ್ಲ
ಅದಕ್ಕೆ ಅಂದುಕೊಳ್ಳುತ್ತಿದ್ದೇನೆ ನಾಳೆ ಒಂದು ದಿನ ಹೋಗಿ ಬರುತ್ತೇನೆ ಅಷ್ಟೆ ಮತ್ತೆ ಹೋಗುದಿಲ್ಲ ನಾನು ಆ ಕೆಲಸಕ್ಕೆ ನೋಡೋಣ ಹೇಗಿರುತ್ತದೆ ಎಂದು
ಯಾೆ ಹ ಹೇಳುತ್ತೀರಾ ಅಂದ್ರೆ ಹೇಗೆ ಹುಡುಕುತ್ತೀರಾ
ಏನೆಂದು
ಸ್ಥಳಕ್ಕೆ ಅಂದರೆ ಕ್ಲೈಂಟ್ಸ್ ಇದ ಮಾಡ್ಬೇಕಲ್ವಾ
ಹ ಅವರು ನಮಗೆ ಅವರ ಒಂದು ದೂರವಾಣಿಯ ಸಂಖ್ಯೆಯನ್ನು ಕೊಡುತ್ತಾರೆ ಒಂದು ಪೇವ ಒಂದು ಹಾಳೆಯಲ್ಲಿ
ಹ ಹಾ
ಆ ಹಾಲೆಯಲ್ಲಿ ಇರುವಂತ ನಂಬರಿಗಳ ಸಂ ಗಳಿಗೆಲ್ಲ ನಾವು ಕರೆಯನ್ನು ಮಾಡಿ ಆ ನಮಸ್ತೆ ನಾವು ಹ ನಮಸ್ತೆ ಇತರ ಒಂದು ಕಂಪನಿ ಕಡೆಯಿಂದ ನಾವು ನಿಮಗೆ ಕಲೆಯನ್ನು ಮಾಡುತ್ತಿದ್ದೇವೆ ನೀವ ಏನಾದರೂ ಜಮೀನು ಅಥವಾ ಮನೆ ತೆಗೆದುಕೊಳ್ಳಲು ಹುಡುಕುತ್ತಿದ್ದರೆ ನಮ್ಮನ್ನು ಸಂಪರ್ಕಿಸಿ ಎಂದು ಕೇಳುತ್ತೇವೆ ಅದರಲ್ಲಿ ಯಾರಾದರೂ ಆಸಕ್ತಿ ಇದ್ದು ಕೇಳಿದರೆ ಬಂದು ನಮ್ಮ ಜಾಗವನ್ನು ನೋಡಿ ಆಗ ತಗೊತೀನಿ ಅಂದ್ರೆ ಅಷ್ಟೇ ನಮಗೆ ಬರುದು ಇಲ್ಲಂದರೆ ನಮಗೆ ಸಂಬಳವೂ ಇಲ್ಲ ದುಡ್ಡ ಇಲ್ಲ ಎಂತದ್ದು ಇಲ್ಲ
ಹಾ ಅದು ಸಿಗುವುದು ಸ್ವಲ್ಪ ಕಷ್ಟನೇ
ಹೌದು ಹ್ಮ್ ನೀವು ಹುಡುಕಿ ಕೆಲಸಗಳನ್ನು ನಿಮಗೆ ಯಾವದಾದರೂ ಸಿಕ್ಕರೆ ನಮ್ಮ ಮಗು ತಿಳಿಸಿ
ಹೇಳುತ್ತೇನೆ ಅಂದರೆ ನನಗೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಅಲ್ಲಿ ಒಬ್ಬರು ಕಾಲ್ ಎಂದು ಕರೆ ಮಾಡುತ್ತಿದ್ದರು
ಏರ್ ಪೋಟಿನಲ್ಲ ಏನು ಕೆಲಸ
ಇಲ್ಲೇ ಬ ಬಳಿ ಬಂದು ಒಂದು್ ಸಲಿ ಮಾತನಾಡ್ಕೊಂಡು ಹೋಗ
ಹ್ಮ್ ನೀವು ಹೋಗಲಿಲ್ಲವೇ
ಅಲ್ಲಿ ನಾನು ಇವಾಗ ಸದ್ಯಕ್ಕೆ ಬೇಡ ಅಂತ ಸುಮ್ಮನಾಗೆ
ಕೆ
ಅಲ್ಲಿ ಯಕೋ ಸರಿ ಒಂದಿಲ್ಲ
ನೀವು ಹೋಗಿದ್ದರೆ
ಇಲ್ಲ ಇಲ್ಲ ಕರೆ ಮಾಡಿದ್ದರು
ಕರೆ ಮಾಡಿದರೆ ನೀವು ಹೋಗಬೇಕಾಗಿತ್ತಲೆ ಒಂದು ಬಾರಿ ನೋಡಿಕೊಂಡು ಬಂದರೆ ನಿಮಗೂ ತಿಳಿಯುತ್ತಿತ್ತಲ್ಲ
ಅಂದರೆ ಅವರು ಕರೆ ಮಾಡಿ ಟೆಲಿಕಾಲಿಂಗ್ ಆತರ ಇದೆ
ಓ ಹೌದ ನೀವು ಬೇರೆಯವರಿಗೆ ಕರೆ ಮಾಡಿ ಮಾತನಾಡಬೇಕೆ
ಮಾತನಾಡಬೇಕು ಅದಕ್ಕೆ ನನಗೆ ಅದು ಸರಿ ಹೊಂದಿಲ್ಲ
ಹ್ಮ್
ಹ ಅದಕ್ಕೆ ಅವರು ಟಾರ್ಗೆಟ್ ಇಡ್ತಾರೆ
ಹೌದೇ ಅದ್ರಲ್ಲ ಏನು ಟಾರ್ಗೆಟ್ ಅಂತ ಅನಿಸುವುದಿಲ್ಲ ಆ ಗುರಿಯನ್ನು ಮುಟ್ಟಬೇಕು ಎಂದು ಈ ಗುರಿ ಅಂತ
ಅಂದೆ ಅವರು ಕರೆ ಮಾಡಿ ಎಲ್ಲಾರಿಗ ಹೇಳಬೇಕು ಅಂತ ಅಂದರು
ಅದ ಆರ ಆರಾಮ್ಸೆ ಕುೂತ್ಕೊಂಡ ಕೆಲ್ಸಗಳನ್ನು ಮಾಡಬೇಕಲ್ಲವೇ
ಇನ್ನು ಒಬ್ಬರು ನಮ್ಮ ರೂಮಿನ ಪಕ್ಕ ನನ್ನ ಗೆಳತಿದ್ದಳೆ ಅವರ ರೂಮಿನಲ್ಲಿ ಅಕ್ಕ ಒಬಕ್ಕ ಅದೇ ಕೆಲಸಕ್ಕೆ ಹೋಗುತ್ತಿದ್ದಾರಂತೆ
ನಿನ್ನ ಧ್ವನಿ ಜೊತೆ ನಿಮ ಗೆಳತಿಯರ ಧ್ವನಿಯು ಕೇಳುತಿದೆ
ಹ ಅವರು ಹಾಗೆ ಮಾತನಾಡುತ್ತಾರೆ ಯಾವಾಗಲೂ
ಹ್ಮ್ ಸರಿ ನಾನು ನಿಮಗೆ ಮುಂದಿನ ಕರೆಯಲ್ಲಿ ಸಿಗುತ್ತ ನೆ ಧನ್ಯವಾದಗಳು
ಹ್ಮ್